ನಮಸ್ಕಾರ ಹೇಗಿದ್ದೀರಾ
ಚೆನ್ನಾಗಿದ್ದೀರಿ ನೀವು
ನಾವು ಚೆನ್ನಾಗಿದ್ದೀವಿ
ಮತ್ತೆ ಹೇಳ್ರಿ ಸಮಾಚಾರ
ಏನು ಇಲ್ಲ ನೀವೇ ಹೇಳ್ಬೇಕು
ನಮ್ದ ಏನು ಇರುತ್ತೆರಿೀ ನೀವು ಕರೆ ಮೇಲೆ ಕರೆ ಮಾಡುತ್ತಿದ್ದೀರಾ
ಊಟ ಆಯ್ತಾ ನಿಮ್ಮದು
ಆಯ್ತು ನಿಮ್ದು
ನಮ್ದು ಕೂಡ ಆಯ್ತು
ಹಾಗೆ ಇವತ್ತು ದಿನ ಹೇಗಿತ್ತು
ಚೆನ್ನಾಗಿತ್ತು ಸ್ವಲ್ಪ ಕೆಲ್ಸ ಜಷ್ಟಿ ಇತ್ತು ನಿನ್ನ ದಿನ ಹೇಗಿತ್ತು
ನನ್ನ ದಿನ ಸಾಮಾನ್ಯವಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಬುಜೆ ಬುಜ್ದೆ ಬುಜಿ
ವಿಶ್ರಾಂತಿ ತಯ ತೆಗೆದುಕೊಂಡಿದ್ದೀಯಾ
ಹೌದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ದೆ ನಂತರ ಹಾಡು ಕೇಳಿದೆ
ಯಾವ ಹಾಡುಗಳು ಇಷ್ಟ ನಿಮಗೆ
ಯಾವ ತರ ಅಂದರೆ ಶಾಂತವಾಗಿ ಇರುವ ಹಾಡು ಪ್ರೀತಿಯಿಂದ ಹಾಡಿರುವ ಅಂಥ ಹಾಡು ನಿನಗೆ
ನನಗೆ ಭಾವಗೀತೆಗಳು ಹಳೆಯ ಹಾಡುಗಳು ತುಂಬಾ ಇಷ್ಟ ಇಷ್ಟವಾಗುತ್ತೆ
ಬಬ್ ಬಬ್ ಬ ಬಾ ಬಾ ಬಾ ಚೆನ್ನಾಗಿದೆ ಚೆನ್ನಾಗಿದೆ ಅದು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ
ಅದು ಕೂಡ ತುಂಬಾ ನಿಜ ಸುಸ್ತಾದಾಗ ಹಾಡು ಕೇಳಿದ ಆದ್ರೆ ಎಲ್ಲಾ ಮರೆಯುತ್ತೆ
ಹೌದು ಅದು ನಿಜಾನೆ ನೀನು ಆ ಅವಶ್ಯಕ್ಕೆ ಏನ್ ಮಾಡ್ತಯಾ
ನಾನು ಹವ್ಯಾಸಕ್ಕೆ ಪುಸ್ತಕ ಓದ್ತೀನಿ ಚಿತ್ರ ಬಿಡಿಸ್ತೀನಿ ಸಂಜೆ ನಡೆಯೋಕೆ ಹೋಗ್ತೀನಿ
ನನಗೂ ಸಂಜೆ ನಡೆಯೋದು ತುಂಬಾ ಇಷ್ಟ
ಪ್ರಕೃತಿ ನೋಡಿದ್ರೆ ಮನಸ್ಸು ತುಂಬ ಹಗುರವಾಗುತ್ತೆ
ಹೌದು ಹೊಸ ಉತ್ಸಾಹ ಸಿಗುತ್ತೆ
ನಿನ್ನ ದೊಡ್ಡ ಕನಸು ಏನಿರ್ಬಹುದು
ನಾನು ಇಷ್ಟಪಡುವ ಕೆಲಸದಲ್ಲಿ ಯಶಸ್ಸು ಪಡೆಯಬೇಕು
ಖಂಡಿತ ಖಂಡಿತ ಸಾಧಿಸ್ತಯಾ
ಧನ್ಯವಾದ ಈ ಮಾತನ್ನು ಹೇಳಿರೋದಕ್ಕೆ ನಿನ್ನ ಮಾತು ಕೇಳಿದ ಕೇಳಿದ್ರೆ ಧೈರ್ಯ ಬರುತ್ತೆ ನನಗೆ
ಒಳ್ಳೆಯ ಯೋಚನೆ ಇರಬೇಕು ಪ್ರಯತ್ನ ಬಿಡಬಾರ್ದು ನೀನು
ಹೌದು ಗುರು ನಿಜ ಕಷ್ಟ ಬಂದ್ರೂ ಮುಂದೆ ಸಾಗಬೇಕು
ಹೌದು ಒಂದು ದಿನ ಎಲ್ಲ ಪ್ರಯತ್ನಗಳು ಫಲ ಸಿಗುತ್ತದೆ
ಈಗ ಸ್ವಲ್ಪ ತಡವಾಯಿತು
ಹೌದು ವಿಶ್ರಾಂತಿ ತೆಗೆದುಕೋ ಎಲ್ಲ ಸರಿ ಹೋಗುತ್ತದೆ
ನೀನು ಏನು ಮಾಡ್ತೀಯಾ
ನಾನು ಮತ್ತೆ ಮಾತಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನಿಮ್ಮತ್ರ
ಹೇಳಿ
ಏನಿಲ್ಲ ಅದೇ ಸ್ವಲ್ಪ ಪ್ರೀತಿ ಬಗ್ಗೆ ನಿಮ್ಮ ಅಭಿಮ ಅಭಿಪ್ರಾಯ ಏನು ಎಂದು ಕೇಳೋಣ ಎಂದು
ಕೇಳಿ ಏನು ಅಂತ
ನಿನ್ನ ಪ್ರಕಾರ ಪ್ರೀತ ಅಂದರೆ ಏನು
ನನ್ನ ಪ್ರಕಾರ ಪ್ರೀತಿ ಅಂದರೆ ಒಬ್ಬರ ಒಬ್ಬರನ್ನು ಅವರು ಒಬ್ಬರನ್ನು ಒಬ್ಬರು ಅರ್ಥ ಮಾಡಾಡಿಕೊಳ್ಳುವುದು
ತುಂಬಾ ಚೆನ್ನಾಗಿದೆ
ನಿನ್ನ ಪ್ರಕಾರ
ನನಗೆ ಪ್ರೀತಿ ಅಂದ್ರೆ ನಂಬಿಕೆ ಮತ್ತು ಕಾಳಜಿ ಇದೆ
ಯಾಕೆ
ನಂಬಿಕೆ ಇಲ್ಲದೆ
ಹ್ಮ ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನನಗೆ
ಚಿಕ್ಕ ಚಿಕ್ಕ ಕಾಳಜಿ ತೋರಿಸುವದು ಪ್ರೀತಿ
ನಿಮ್ಮ ಧ್ವನಿ ಕೇಳಿಸುತ್ತಿರಲಿಲ್ಲ ಮತ್ತೆ ಹೇಳಿ ಮತ್ತೊಮ್ಮೆ
ಹ
ಕೇಳಿಸುತ್ತಿಲ್ಲ ಕೇಳಿಸುತ್ತಿಲ್ಲ ಕೇಳಿಸುತ್ತಿಲ್ಲ
ನಿಮ್ಮ ಧ್ವನಿ ಕೇಳ್ುತ್ತಿದೆ ಹೇಳಿ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ಏನೋ ಪ್ರೀತಿ ಅಂದರೆ ಏನೋ ಅಂದ್ರಿ ಕಾಳಜಿ ನಂಬಿಕೆ ಅಂದ್ರಿ ನಾನು ಯಾಕೆ ಅಂತ ಕೇಳಿದೆ ಆಮೇಲೆ ನಂಬಿಕೆ ಇಲ್ಲದ ಯಾವ ಏನೋ ಅಂದ್ರಿ
ನಂಬಿಕೆ ಇಲ್ಲದೆ ಯಾವ ಸಂಬಂಧ ಕೂಡ ಬಲವಾಗಿರಲ್ಲ
ಅದು ನಿಜ ಮತ್ತೆ ಉದಾಹರಣ ಹೇಳಿ
ಊಟ ಮಾಡಿದ್ಯಾ ಅಂತ ಕೇಳೋದು ಸುಸ್ತಾಗಿದ್ದರೆ ವಿಶ್ರಾಂತಿ ತಗೋ ಅಂತ ಕೇಳ
ಹೌದು ಅದು ನಿಜವಾಗಲು ಊಟ ಮಾಡಿದ್ಯಾ ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಂತೋಷ ಪಡುವವರು ಇರ ಪ್ರೀತಿಯಲ್ಲಿ ಇದು ತುಂಬಾ ಮುಖ್ಯ ನೀವು ಹೇಳದಂಗೆ ವಿಶ್ರಾಂತಿ ತಗೋ ಅಂತ ಹೇಳುವುದು ಎಲ್ಲ
ಹ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನಮ್ಮ ಧ್ವನಿ ಕೇಳಿಸುತ್ತಿದ್ಯಾಾ
ಹಾ ಕೇಳಿಸ್ತಿದ್ದಿದೆ ಹೇಳಿ
ಹಾ ಹೇಳಿ ಇವಾಗ ಹೇಳಿ
ಹೌದು ಪರಸ್ಪರ ಗೌರವ ಇದ್ರೆ ಸಂಬಂಧ ಗತಿ ಅಹ ಗತಿಯಾಗಿರುತ್ತದೆ
ನಿನ್ನ ಜೊತೆ ಮಾತಾಡಿದರೆ ಸಮಯ ಗೊತ್ತಾಗಲ್ಲ ಹೇಗೆ ಹೋಗುತ್ತೆ ಅಂತ
ನನ್ಗೂ ಕೂಡ ಹಾಗೆ ಅನ್ನಿಸುತ್ತೆ ಏಳಣ ಅನ್ನಿಸ್ತು ಆದರೆ ನೀನೇ ಕೇಳಿದೆ ನೋಡು
ಹೌದಾ ಹ್ಮ್ ಮತ್ತೆ ಯಾಕಂದರೆ ನಿನ್ನ ಜೊತೆ ಮಾತಾಡೋದು ಸಂತೋಷ ಕೊಡುತ್ತೆ ನನಗೆ
ನಿನ್ನ ಮಾತುಗಳು ಯಾವಾಗ್ಲೂ ನಗಿಸುತ್ತವೆ ನನಗೆ
ನಿನ್ ನಿನ್ನ ನಗು ನೋಡಿದರೆ ನನಗೂ ಸಂತೋಷ
ಹಾ ಹಾ ಏನ್ ಹೇಳೋದು ಅಂತ ಗೊತ್ತೇ ಆಗಿಲ್ಲ ನನಗೆ
ಇದೇ ನೋಡು ಮತ್ತೆ ನಗ್ತಯಾ
ನಿನ್ನ ತಮಾಷೆಗೆ ನಗು ಂಡಿತ ತ್ತ ಬರುತ್ತದೆ ಬಿಡು
ಕಷ್ಟ ಬಂದಾಗ ಕೈ ಬಿಡಕೆ ಇರಬೇಕು ಅಲ್ವಾ
ಹೌದು ಕಷ್ಟದಲ್ಲಿ ಇರುವವರೆೇ ನಿಜವಾದವರು
ಹ್ಮ್ ಕೈ ಬಿಡದೇ ನಿಲ್ಲಬೇಕು ಆ ಮಾತು ನನಗೆ ತುಂಬಾ ಇಷ್ಟ ಆಯ್ತು ನೀವ್ ಹೇಳಿದ್ದು
ನನಗೂ ಕೂಡ ಆ ಮಾತು ಎಂದರೆ ತುಂಬಾ ಇಷ್ಟ
ಒಂದ್ ಮಾತ್ ಹೇಳ್ಬೋದಾ
ಹ ಖಂಡಿತ ಹೇಳಿ ಪರವಾಗಿಲ್ಲ
ನಿಮ್ಮ ಜೊತೆ ಮಾತಾಡಿದಾಗ ಒಂದು ಧೈರ್ಯ ಮತ್ತೆ ಒಂದು ನೆಮ್ಮದಿಯಾಗಿ ಒಂದು ಆ ನೆಮ್ಮದಿ ಮತ್ತೆ ಧೈರ್ಯ ಸಿಗುತ್ತೆ ನನಗೆ
ನನಗೂ ಕೂಡ ಹಾಗೆ ಅನಿಸುತ್ತದೆ. ನಿಮ್ಮ ಜೊತೆ ಮಾತನಾಡಿದಾಗ ಒಳ್ಳೆ ಸಮಯವನ್ನು ಕಳೆದು ಕೂಡ ಮುಂದ ಸಮಯವನ್ನು ಬೆರೆಯುತ್ತೇನೆ ಹಾಗೆ ಸಂತೋಷದಿಂದ ಮಾತನಾಡುತ್ತೇನೆ. ಒಳ್ಳೆ ನೆಮ್ಮದಿ ಸಿಗುತ್ತ
ಹ್ಮ್ ಹೌದು ನೀವು ಏನೋ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳುತ್ತಿದ್ದರಿ, ಅದು ಏನಾಯ್ತು? ನಾವು ಈ ಮಾತುಕತೆ ಮಾತಾಡಿಕೊಂಡು ಅದು ಮರೆತು ಹೋದೆ.
ಅದು ಹೋಗೋಣ ಎಂದು ಯೋಚನೆ ಮಾಡಿದೆ.
ಹ್ಮ್ ಅದೇನೋ ನಮ್ಮ ಗೆಳೆಯ ಕಾಲ್ ಮಾಡ ನಿಮ್ಮ ಗೆಳೆಯ ಕರೆ ಮಾಡಿದ್ದಾನ ಅಂತ ನೀವು ನಮಗೆ ಕೇಳಿದ್ದಾರಲ್ಲ? ಏನು ಹ ಏನು ಏನಾಯ್ತು ಹೇಳಿ ಅದು?
ಅದು ಮುಗಿಯದ ಮಾತು ಬಿಡಿ. ಅದು ಯಾಕ ಕೇಳ್ತೀರಾ,
ಹಾಗಂತೀರಾ? ನಿಮ್ಮ ಗೆಳೆಯರೆ ಎಲ್ಲಾರು ಬರ್ತಾರಾ? ಪ್ರವಾಸಕ್ಕೆ ಹೋಗ ಹೋಗೋದಕ್ಕೆ.
ಅದೇ ಒಬ್ಬೊಬ್ಬರು ಹೇಳೇುತ್ತಾರೆ, ಈಗಲೇ ಹೋಗೋಣ ಎಂದು ಇನ್ನೊಬ್ಬರು ಹೋಗೋಣ, ನೆಕ್ಸ್ಟ ತಿಂಗಳು ಎಂದು ಹೇಳುತ್ತಾರೆ. ಆದರೆ ಯಾರು ಬರುವುದಿಲ್ಲ. ನಿಮ್ಮ ಅ ಅ ಸ್ನೇಹಿತರು? ಕೂಡ ಹಾಗೆ ಅಲ್ಲವಾ?
ನಮ್ಮ ಸ್ನೇಹಿತರು ನಾವು ಒಂದು ತಿಂಳ ಹಿಂದೆ ಹೋಗಿದ್ದರಲ್ಲ. ಒಂದು ತಿಂಗಳಲ್ಲ, ಒಂದು ಹದ್ನೈದು ದಿನ ಹಿಂದೆ ಹೋಗದೇನ್ ಹೋಗ್ತೀವಿ, ಆ ಈ ಸಲ ಹೋಗೋದು ಹೋಗಿದ್ದೀವಿ ಆದರೆ ಕಮ್ಮಿ ಸಮಯದಲ್ಲಿ ಮೂರು ದಿನದಲ್ಲಿ
ತುಂಬಾ ಹಣ ಖರ್ಚಾಗಿತ್ತು ನಿಮ್ಮದು.
ತುಂಬಾ ಹಣ ಖರ್ಚಾಗುವುದು ಅಲ್ಲಿ ಇದಲ್ಲ. ಆದರೆ, ನಾವು ಅಷ್ಟು ಹಣ ಖರ್ಚು ಮಾಡಿ ಏನು ನೋಡರ್ಲಿಲ್ಲ. ನಾನು ಹೇಳಿದೆ ನಮ್ಮ ಗೆಳೆಯನಿಗೆ, ಮೂರು ದಿನದು ಮೂರು ದಿನಾನೂ ಒಂದೇ ಒಂದು ಊರನ್ನ ನೋಡಿಕೊಂಡು ಬರೋಣ ಅಂತ, ಆದರೆ ಅವನು ಕೇಳಲಿಲ್ಲ ನನ್ನ ಮಾತು.
ಅವನು ಒಂದೇ ದಿನದಲ್ಲಿ ಎಲ್ಲಾ ಆ
ಹ್ಮ ಮೂರು ದಿನದಲ್ಲೇ ಮೂರು ದಿನದಲ್ಲೇ ನಾಲ್ಕ ಊರುಗಳನ್ನ ಸತ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ತೇನೆ‌. ಅದು ಏನು ಒಂದೊಂದು ಜಾಗಕ್ಕೆ ಹತ್ತತ್ತು ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷ ಅಂತ ಹೇಳಿದ ಅಲ್ಲಿ ಹೋದರೆ ಒಂದೊಂದು ಜಾಗಕ್ಕೆ ಮೂರ ಮೂರ್ಗ ಮೂರು ತಾಸ ಇಡುವುದು ನಾಲ್ಕು ತಾಸು ಹಿಡಿಯುವುದು ಒಂದೊಂದು ಸಲ ಹಾಗಾಗಿತ್ತು ನಮಗೆ
ಹಾಗೆ ಆಗುತ್ತದೆ ಒಂದೊಂದು ಸಲ ಹಾಗೆ ನೀವು ಒಳ್ಳೆ
ಏನು ಮಾಡಕ್ ಆಗಲ್ಲ ಅದಕ್ಕೆ ಅದಕ್ಕೆ ನಾನು ನಿಮ್ಮ ಜೊತೆ ಹೋಗೋಣ ಅಂತ ಕೇಳಿದ್ದು ಪ್ರವಾಸಕ್ಕೆ. ನಾವಿಬ್ಬರೇ ಹೋಗೋಣ. ಹ್ಮ್
ಈ ನಿಮ್ಮ ಮೌಲ್ಯ ಮೌಲ್ ಈ ನಿಮ್ಮ ಮೌಲ್ಯ ಮೌಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು